ಮತ್ತೇನ್ ನೆನಪ್ ಮಾಡ್ಕೋಡ್ ನಮ್ಗೆ ಕರೆ ಮಾಡ್ಬಿಟ್ಟಿದ್ಯಾ
ಭಾಳ ನೆನಪಾಗಬಿಟ್ಟಿದ್ದೆ ನೀನು
ಹೌದ ಏನ್ ಏನ್ ಕೇಳತಿ ಪ್ರವಾಸಕ್ಕೆ ಹೋಗೋಣ ಅಂತ ನಾನೇ ಕರೆ ಮಾಡೋಣ ಅಂತ ಅಂದಕಂಡೆ ಅಷ್ಟಲ್ ನೀನೇ ಕರೆ ಮಾಡಿದೆ
ಹ್ಮ ಕಣೋ ಹೋಗಣ್ ಕಣೋ ಬಾಳ ನೆಪ್ಪಾಗಿಯ ನೀ ನೀನು ನಿನ್ ಗೆಳೆಯರು ಹೋಗ ರು ಯಾರಾರ ಇದಾರೆ ಕರ್ಕೊಂಡ್ ಬಾ ನಾನನ್ ನಿಮ್ ಜೊತೆ ಮತ್ತೆನ ಬರ್ತೀ ಕಣೋ
ಹೌದ ಏನ್ ಗೆಳ್ತಿ ಅದೇ ನಾನೇ ಪ್ರವಾಸಕ್ಕೆ ಹೋಗೋಣ ಅಂತ ಅನ್ಕೊಂಡು ನಮ್ದೆಲ್ಲ ಕಿರು ಪರೀಕ್ಷೆ ಮತ್ತೆ ಪರೀಕ್ಷೆ ಎಲ್ಲ ಐತೆ
ಹಾ
ಅದಕ್ಕೆ ಹೋಗೋಣ ಅಂತ ಅಂದಕೊಂಡು ಮತ್ತೆ ಏನ್ ಮಾಡೋದು ನಮ್ಮ ಮನೇಲಿ ಅಂತಾರ ಈಗ ಬಾಳ ಜಾಸ್ತಿ ಮಳೆ ಐತೆ ಗಾಳಿ ಐತೆ ಅಂತ ಅಂತಾರ ಹೋಗಬೇಡಿ ಈಗ ನೋಡ್ ಏನೋ ದೂರವಾಣಿಲಿ ಅದ್ರ ಏನಂ ಎಲ್ಲ ಬರುತ್ತಲ್ಲಾ ಅವ್ರಗ ಹಂಗ ತಿ ಹಿಂಗ ತತಿ ಅಷ್ಟು ಮಳೆ ಆಗಿತ್ತು ಹಂಗೆ ಹಿಂಗೆ ಎಂತಾರ ಹೋಗ್ಬೇಡಿ ಎಂತ ಂತರ ಹ ಏನ್ ಮಾಡೋದ್ ಈಗ ನಮ್ದು ಬಾಲ್ಯದ ಅದಷ್ಟೇ ಈ ನೋಡು ಈಗನ್ ನೆನಪು ಏನ ಇಿಲ್ಲ ಕಾಲೇಜ್ ಸೇರ್ಕೊಂಡ್ಮೇಲೆ ಬಾಲ್ಯದ ಆದ್ರೆ ಎಷ್ಟು ನೆನಪ ಐತಿ ನೋಡು ನಮ್ಗೆ
ಹೌದು ಕಣೆ ಅಲ್ಲಕಣೋ ಹೋದ್ರರು ಸೈಡ್ ಹೋಗೋಣ ಯಾವ ಕಡೆ ಯಾವುದು ಸ್ಥಳ ಹೇಳು ನನ್ನಗೂ ಆ
ಸ್ಥಳ ಇದ್ನ ನಮ್ದ್ ಏನ್ ಇದಿಲ್ಲ ಗೆಳತಿ ಹೋಗ್ಬೇಕಂತ ಐತೆ ಬಟ್ ಅಷ್ಟೊಂದ ಇನ್ನ ಐಡಿಯಸ್ ಇದ್ ಏನ್ ಇಲ್ಲ
ಹ್ಮ ಹಾ ಹ್ಮ್ ಹ್ಮ್
ಹ್ಮ ಅದೇ ಹೋಗ್ಬೇಕಂತ ಅನ್ಕೊಂಡಿದೀವ್ ನೋಡ್ಬೇಕು ನಮ್ಮನೇಲಿ ದೂರ ದೂರ ಆದ್ರೆ ಬೇಡ ಅಂತವ್ರೆ
ಹೌದಾ ನಮ್ಮನೆಯಲ್ಲಿ ಹೋಗುವ ಅಂತಾರೆ ಕಣು ಅ ಇದು ನೀನು ನಿಮ್ಮ ಬಾಲ್ಯದ ಗೇಲ್ಳ ಇದ್ದಾರಲ್ಲಾ ಅವ್ನ ಇದ್ರೆ ಮಾತ್ರ ಹೋಗು ಇಲ್ಲಾಂದ್ರೆ ಹೋಗ ಹೋಗ್ಬೇಡ ಅಂತಿದಾರೆ ಅದಕ್ಕೆ ನೀನೀಗ ಕರೆ ಕರೆ ಮಾಡಿದೆ ಹೋಗೋದು ಹಿಂಗಗೆ
ಹೌದಾ ಗೆಳತಿ ಹೋಗಬೇಕೆ ಆದ್ರೆ ಮತ್ತೆ ಏನ್ ಮಾಡದ ಹೇಳಿ ಈಗ ನಮಗೂ ಬಾಲ್ಯ ನೆನ್ ನೆನಪ ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ನಾವ್ ಎಷ್ಟ ಇದ್ದೋ ಹೆಂಗಿದ್ದೋ ಇದೆಲ್ಲ ಮಾಡ್ತಾವ ಇ ಒಂದು ಪ್ರವಾಸಕ್ಕ ಹೋಗಿಲ್ಲ ಏನಿಲ್ಲ ಆದ್ರೂ ನಿಮ್ಮಂತ ಗೆಳತೀರ್ ನಮ ಸಿಗಲ್ಲ ಎಲ್ಲಿ ಗೆಳೆಯಂದ್ರರೆಲ್ಲ ಅವ್ರ ಎಲ್ಲ ಬರೀ ದುಡಿಮೆ ಮೇಲೆ ನೋಡ್ತಾಡ್ತಾರೆ ಹಂಗ್ ದುಡಿಬೇಕು ಹಂಗ್ ದುಡಿಬೇಕು ಜೀವನ ಬಹಳ ಕಷ್ಟ
ಬಿಡ್ಕಣೋ ಒಂದ್ ಜೀವನ ಇದೆ ಫುಲ್ ಖುಷಿಯಾಗಿರ್ಬೇಕು ು ಎಂಜಾಯ್ ಮಾಡಬೇಕು ಇದು ಒಂದು ಜೀವನ ಅಲ್ಲಕ್ಕಣು ಹೋದ್ರೆ ಚಿಕ್ಕಮಂಗಳೂರು ಸೈಡ್ ಹೋಗೋಗಣ
ಅದು ನೋಡೋಣ ಹ ಹೋಗೋಣ ಅದು ಪ್ಲೇಸ್ ಮೆಲ್ಲ ಏನ್ ಏನ್ ಬೇಡ ಈೀಗೆ ಅದೆಲ್ಲ ಹೇಳೋದು
ಹಾ
ಹೋಗ್ಬೇಕಷ್ಟೇ ಎಲ್ಲೂ ಹೋಗಿರ್ವಲ್ಲ ಅಷ್ಟ ಇಷ್ಟೋ ದಿನ ಆಗೈತೆ ನಾವವು ಎಲ್ಲ ಹೋಗಿ ಹೋಗ್ಬೇಕು ಅದಕ್ಕೆ ಈಗ ಬಾಳ ಎಷ್ಟೊಂದು ಜನ ಇದ್ರೆ ಹೋಗಕ್ಕು ಚೆನ್ನಾಗಿರುತ್ತೆ ಹ್ಮ್ ಅದಿ ಅಕೇ ಹೇಳಿದ್ ನಾನ್ ನಿನ್ಗೆ ಹೋಗೋಣ ಅಂತ
ಹೌದು
ನೋಡೋಣ ಇ ನಂದು ಕಿರು ಪರೀಕ್ಷೆ ಪರೀಕ್ಷೆ ಎಲ್ಲಾ ಮುಗಿಲಿ
ಹಾ ಯಾವಾಗ ಮುಗೀತು
ಮುಗೀಿತದೆ ಇನ್ನ ಇನ್ನ ಒಂದು ವಾರ ಐತೆ ಪೇ
ಹೌದಾ ಅ ಬೇಗನೆ ಮಗಿಯುತ್ತೆ ತಗೋದ್ರ ಬಬದು
ಅದೇ ಇನ್ನೊ ಒಂದ್ ವಾರ ಐ ಮತ್ತೆ ಅದೇ ಹೋಗ್ಬೇಕು ಳ್ತಿ
ಅಲ್ಲ ಕಣು ಈತರ ದೇವಸ್ಥಾನ ಹ ವಾತಾವರಣ ಇವೆರಡರಲ್ಲಿ ನಿನ್ಗೆ ಯಾವ್ದು ಇಷ್ಟ ಅ ದೇವ
ಅದು ದೇವಸ್ಥಾನನು ಚೆನ್ನಾಗಿರುತ್ತೆ ಈಗ ಪರಿಸರದದು ಚೆನ್ನಾಗಿತ್ತು ಈಗ ನಾವು ಗ ಯಾವಾಗೋ ಒಂದ್ಸಲಿ ಗಾರ್ಡನ್ಗೆ ಹೋಗಿದ್ದು ನಾವು ಬಾಲ್ಯದಲ್ಲಿ ನೆನಪಾಯ ಆ ಇದುಕ್ಕೆ ಪ್ರವಾಸಕ್ಕೆ ಹೋಗಿದಾಗ ಎಷ್ಟ್ ಎಷ್ಟು ಚೆನ್ನಾಗಿತ್ತು ಗೆಳತಿ ಅದು ಪ್ರವಾಸ ಪ್ರವಾಸ ಹೆಂಗೆಂ ನೆನಪಯ್ತ ನಾವ್ ಏ ಒಳಗಡೆ ಗಾರ್ಡನ್ ಒಳಗಡೆೋಗ್ಬೇಕಂದ್ರೆ ಮುಂದೆ ಜಟಕ ಕುದಿರ ಮತ್ತೆ ಆನೆಗಳು ಎರಡಿದ್ದ ಅದ್ರ ಮೇಲೆ ಕರ್ಕಂಡಿ ಒಳಗಡೆ ಎಲ್ಲ ತೋರ್ಸ ಇರೋ ಪ್ರಾಣಿ ಪಕ್ಷಿಗಳೆಲ್ಲ ನು
ಹ್ಮ್ ಹ್ಮ್
ಹಾ ಪ್ರಾಣಿ ಪ ಷಿ ಎಲ್ಲ ನೋಡ್ತಿದ್ದು ಅದು ಕುದುರೆ ಮೇಲೆ ಹೋಗೋದು ಸವ ಮಾಡೋದು ಎಲ್ಲಾ ಬಾಳ ಚೆನ್ನಾಗಿತ್ತು
ಹೌದು ಕಣು ಅಲ್ಲ ಕಣೊ ನೀನ್ ಯಾವಾಗ್ ದ್ರೂ ಅಂದ್ರೆ ನಿನಗ್ ಸಮಯ ಸಿಕ್ಕಾಗ ನಮ್ ಕಡೆ ಬಾ ಹಂಪಿ ಗೊತ್ ತ್ತಾ ಹಂಪಿನ್ಗೆ ವಿಜಯನಗರ
ಹೌದ ಎಲ್ಲಾ ಪ್ಲೇಸ್ ಎಲ್ಲ ಬುಡುಗಿಳತಿಯ ಪ್ಲೇಸ್ ಎಲ್ಲ ಯಾಕೆ ಹೇಳ್ತಯ ಬುಡುಗಿಳತಿ ಈಗ ಹಂಗೆಲ್ಲಾ ಇದ್ ಮಾಡ್ಬಾರ್ದು ಹಾ ಇನ್ನು ಇದು ಯಾವವುದು ನಾವ್ ಹಾಕೋ ಮುಂಚೆ ಆಲೋಚನೆ ಮಾಡಿ ಯಾಕಿರ್ತವಲ್ಲ ಪ್ಲೇಸ್ ಹಂಗೆಲ್ಲ ಹೋದ್ರೆ ಚೆನ್ನಾಗಿ ಇರಲ್ಲ ಸ್ಥಳಕ್ಕೆೆ ಸುಮ್ಮ್ನೆ ಸಡಸಡನ್ ಹೋಗತೀವ್ ಅಲ್ಲ ಅದೇ ಚೆನ್ನಾಗಿರುತ್ತೆ ಈಗ ನಾನು ಗಾರ್ಡನ್ ಇದಕ್ಕೆಲ್ಲ ಹೋಗೋಣ ಹಂಗೆ ಈಗ್ ಗಾರ್ಡಗ್ ಹೋಗ್ಬೇಕು ಪರಿಸರದ್ದು ಇದ್ ಮಾಡ್ಕೊಬೇಕು ಒಂದು ನೆಮ್ಮದಿ ಏನಾದ ಸಿಗ್ಬೇಕು
ಹಾ ಹಾ ಗೊತ್
ಈಗ ಈ ಈಗ ನಾನು ಕಿರು ಪರೀಕ್ಷ್ ವಿಷಯವೆಲ್ಲ ಮುಗ್ಸಿ ನೀನ್ ನಿಮ್ಮ ಅಮ್ಮ ಕೈಲಿ ಇದೆಲ್ಲಾ ಮಾಡ್ಸ್ಕೋತಿ ತಿಂಡಿ ಎಲ್ಲಾ ಪ್ರವಾಸಕ್ ಹೋದಕ್ ತಿನ್ನಕ್ ಆಗುತ್
ಏನು ಮಾಡಡ್ಸ್ಕೊಂಬಾರಲಿ ನಮ ಸೈಡು ಇದ ಮಾಡ್ತಾರ್ ಕಣೊ ಕರ್ದೆಂಟು ಅಂತಂತಂದು
ತ್ತ ಗೆಲ್ತಿ ನೀ ಮಾಡೋದ್ ಹೇಳು ನಾನು ಒಂಬಾಗ ಹೇಳ್ತಿದ್ದೆ ಈಗ ನ ಅಮ್ಮಂದ್ರರು ಕೇಳಿ ನಿಂಗಗೆೇಳ್ತೀಿ ಕೇಳ್ಬಿಟ್ಟ ಹೇಳು ಅಂದ್ರು
ಹಾ ಹಾ ಅದುೂ ಇದು ಕಣೊ ಕಡಲೆ ಬೀಜ ಗೊತ್ತು ಕಣೊ ನಿಮಗೆ ಕಡಲೆ ಹುಡ್ ಕಡ್ಲೆ
ಹಾ ಅದು ನಾನ್ ಹೇಳ್ತೀನಿ ಹೇಳು ಹೇಳು
ಅದ್ರನೆ ಎಲ್ಲ ಮಿಕ್ಸ್ ಮಾಡ ಮ ಮಿಕ್ಸ ಹಾಕೊೋಬೇಕು ಕಣು ಸಣ್ಣಾಗಿ ಆಮೇಲೆ ಹಕ್ಕೊಂಡು ಸಕರೆನ ಪಾನ್ ಕಾತರ ಮಾಡ್ಕೊ ಹಕೋಬೇಕಪ್ಪ ಅನ್ಕಂದ್ರೆ ಗೊತ್ತಲ್ಲವಾ ನಿನ್ಗೆ
ಹ
ಥರ ಮಾಡಿಕೊಂಡು ಆಮೇಲೆ ಒಂದು ಬಾಣ್ಲೆಯಲ್ಲಿ ಪನ್ ಕ ಜೊ ಅದ್ರನ್ನೆಲ್ಲಿ ಮಿಕ್ಸ್ ಮಾಡ್ಬೇಕು ಕೊಂಡ ಮಾಡ್ಕೊಂಡಿರ್ತಿೀವಲ್ಲ ಪುಡಿನ ಅ್ಣ ಮಾಡಳ ಕೊಂಡು ತುಪ್ಪ ಬೇಕಂದ್ರೆ ತುಪ್ಪನೂ ಹಾಕ್ಬಹದು ಟೇಸ್ ಆಾಗಿಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹ ಹ ಅದ್ರ ಮೇಲೆ ಮತ್ತೆ ಅಜರ ಕೊಬ್ಬರಿ ಮತ್ತ ಅದೇನು ಸ ಸಿಿವನ್
ಹ್ಮ ಹೌದೇನ್ ಗೆೇಳತ್ತ ಹೌದ ನ್ ಗೆೇಳತಿ ನಮ್ ಕಡೆ ಇ ಮಾಡ್ತಾರೆ ಕಡ್ಡೆಮಿಠಾಯ ಮಾಡ್ತ ಕತಿ ಅದು ಬಹಳ ಚಂದ್ ಇರುತ್ತೆ ಮತ್ತೆ ಈ ಪ್ರವಾಸಕ್ಕೆ ಎಲ್ಲಾರು ಹೋದ್ರೆ ಕಕೊಂಡಿ ನೇಚರ್ ಇದು ಪೈಸರದ್ದಲ್ಲಿ ಎಲ್ಲಾ ಕುೂತ್ಕೊಂಡು ತಿಂದ್ರೆ ಚನ್ನಾಗಿರುತ್ತೆ ಅದ್ ಹೆಂಗ್ ಮಾಡ್ತಾರ ಅಂದ್ರೆ ಕಡಲೆ ಬೀಜ ಎಲ್ಲ ಹುರ್ಕೋಬೇಕು
ಹಾ
ಅದೆಲ್ಲ ಉದ್ದಾದ್ಮೇಲೆ ಮತ್ತೆ ಒಂದ್ವಪ ಹೊತ್ತ ಎಲ್ಲ ಅದು ಆರಾಗ ಬಿಡ್ಬೇಕು ಮತ್ತೆ ಸಿಪ್ಪೆ ಎಲ್ಲ ಬಿಡಸ್ಬೇಕು ಅದು
ಹಾ
ಸಿಪ್ಪಿ ಎಲ್ಲ ಬಿಡಸ್ಬೇಕು ಮತ್ತೆನ್ನಾಗಿ ಅದು ಕುತ ಕುಟ್ಕೋಬೇಕು
ಹೌದಾ ಮಿಕ್ಸಿ ಹಾಕೊಡ್ಬೋದಾ
ಹ್ಮ ಮಿಕ್ಸಿಗಾರ ಹಾಕ್ಬೋದು ಈಗ ಬಾಳ ಮಿಕ್ಸಿಗೆ ಹಾಕಕ್ಕಂತ ನಾವು ಕುಟಾಣಿಲಿ ಕುಡ್ತಿೀವಲ್ಲ ಸಣ್ಣ ಸಣ್ಣದಾಗ ಅದು ಬಾಳ ಇದು ಆಗುತ್ತೆ ಈ ಟೇಸ್ಟ್ ಏನೋ ರುಚಿ ರವಾಗಿರುತ್ತ ಹತ್ತದ
ಹೌದಾ ಹಾಗಾದ್ರೆ ಅಲ್ಲ ಕಣು ಇವಾಗ ನಿಂದ ಕರ್ದಂಟ ಮಾಡಸ್ಕೊಂಬ ನಿಮ್ಮೈಯಲ್ಲಿ ನಾನು ನಮ್ಮ ಕೈಯಲ್ಲಿ ಕಡಲೆಮಿಟ್ಟೆ ಮಾಡಿಸ್ಕೊಂಬ ಬರ್ತೀ
ಅಲ್ಲ ಅಲ್ಲಗಿರತಿ ಇಲ್ಲ ಇಲ್ಲ ಕರ್ದಂಟು ಹೇಳ್ ತರದಾ ನಾನ್ ಹೇಳ್ದಂಗ್ ಮಾಡಕ ಕೇಳಿಸಕೊ ಇಲಿ ಅದೆಲ್ಲಾ ಬಿಟ್ಟಸ್ಮೇಲೆ ಮತ್ತ ಮತ್ತೆ ಬೆಲ್ಲ ಮತ್ತೆ ನೀರ್ ಹಾಕಿ ಒಂದ್ ಗ್ಯಾಸ್ ಮೇಲೆ ಇಟ್ಟಿ ಚೆನ್ನಾಗ್ ಕುದಿಸ್ಬೇಕದು ಪಾಕ ಬರುತ್ತರ ಗಡ್ಟ್ಟಿಯ ಆಗತ್ತೆ ಈ ತರ ಮಾಡ್ಕೋದು ಹ ಅದು ಗಟ್ಟಿಯ ಎಲ್ಲ ಆದ್ಮೇಲೆ ನೀನು ಕುಟ ಕುಟಾಣಿಲಿ ಕುಟ್ಟಿ ಇಡ್ಕೊಂಡಿರ್ತೀಯಲ್ಲ ಕಡಲೆ ಬೀಜ ಪ ಕಡಲೆ ಬಿ ಚನ ಅದ್ರೊಳಿಗ್ ಕಾಕೊಂಡ ಚೆನ್ನಾಗ್ ತಿರುಗಬೇಕು ತಿರ್ಗ್ಸ್ಬೇಕು
ಹ್ಮ್ ಹ್ಮ್
ಹ್ಮ ಚೆನ್ನಾಗದು ತಿರ್ಸ್ಬೇಕು ಮತ್ತೆ ಸ್ವಲ್ಪ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ
ಹ್ಮ್
ಇದೆಲ್ಲ ಮಾಡಿ ಲ್ಲ ಕಡಲೆ ಅದು ಬೆಲ್ಲೆ ಎಲ್ಲಾ ಮಿಕ್ಸ್ ಮಾಡಿರ್ತಿಲ್ಲಾ ಅದ್ರೂ ಮ್ಯಾಕ್ ಹಾಕಿ ಸ್ವಲ್ಪ ಆರಾಗ ಬಿಡ್ಬೇಕು ಹ್ಮ್ ಬಿಟ್ಟಾದ್ಮೇಲೆ ಮತ್ತೆ ಅದಾ ಕುಯಿಬೇಕು
ಹ್ಮ್ ಅದನ್ನ ಕಟ್ ಮಾಡ್ಬೇಕಾ
ಹ್ಮ ಅದೇ ಕು್ಬೇಕು ಅದೇ ಚಾಕಲಿ ಅಥವಾ ಇಥರ ಗಬ ಇಟು ತಿನ್ಬೇಕು ಬಹಳ ಚೆನ್ನಾಗಿರುತ್ತದು
ಹೌದು ಮಾಡ್ಸ್ಕೊ ತಿನ್ನುವಾದರೆ ್ಯಾಂಕ್ ಧನ್ಯವಾದಗಳು ಕಣು ನೀ ಈ ತರ ಹೇಳ್ಕೊಟ್ಟಿದಕ್ಕೆ
ಅೇ ನನ್ಗೆ ಏನೋ ಗೊತ್ತಿಲ್ಲ ಎಲ್ಲ ನಮ್ಮ ಅಮ್ಮ ಮಾಡ್ತಾರಲ್ಲ ಆ್ ನಾನು ನೋಡ್ತಾ ಕೊತಿರ್ತೀನಿ ಅವ್ರಿಗೂ ಸಹಾಯ ಮಾಡಕಕ್ ಹಯ್ತೀನಿಿಲ್ಲಾ
ಹೌದಾ ಏನು ಎಲ್ಲ ಕಲ್ತ್ ಬಿಿಟ್ಟು ತಿ ಅನುಿಸುತ್ತ
ಕಲಿಬೇಕಮ್ಮ ಇದೋನು ಮದ್ನನೆ ಮಗ ಆಗಿರ್ತೀನೆಲ್ಲಾ ಮತ್ತೆ ನಮ್ಮಮ್ಮಗೂ ಅವ್ರಿಗೂ ಏಜ್ ಆಯ್ತ ಬಂತೆಲ್ಲ ಸಹಾಯ ಮಾಡ್ಬೇಕು
ಹ್ಮ ಹ್ಮ ಹಾಗ್ರೆ ಮದುವೆ ಯಾವಾಗೋ ಮತ್ತೆ ಅಮ್ಮ ಆಗ್ತಾ ಬಂತ
ಅಲ್ಲ ಏ ಇನ್ನಷ್ಟ ಟೈಮ್ ಐತೆ ಇಿಂದ ನಮ್ಮ ಅಕ್ಕ ಅವಳೆಲ್ಲಾ ಗೆಳ್ತತಿ ಅವಳ್ದಲ್ಲ ಆದ್ಮೇಲೆ ನಮ್ದು ಗೆಳತಿ
ಹೌದಾ ಏನೋ ಚೆನ್ನಾಗ್ ಬಿಡೋ ಹಾಗಾದ್ರೆ ಮಾಡಸ್ಕೊ ಬಂದ್ ಕೊಡು ಒಂದ್ ಟೈಮ ಕಡ್ಲೆ ಮಿಠಾಯಿ
ನಿನ್ಗ ಇಲ್ಲ ಅಂತಿನ ಹೇಳ ಹೇಳತಿ ಮಾಡ್ಸ್ಕೊ ಬಂದ್ರತಗೋ ಈ ಪ್ರವಾಸಕ್ಕೆ ಏನಾರ ಬಂದ್ರೆ ಎಲ್ಲಾ ಒಟ್ಿಗೆ ಮೀಟ್ ಆದಂಗ ಆಾಕ್ತಿೀವಿ ಜೊತೆಲಿ ಇರ್ತೀವಿ ಮಾಡಸ್ಕ ಬಂದ ಕೊಡ್ತೀನಿ ಬಿುಡುಗ್ ಹೇಳತಿ ನಿನ್ಗಿಲ್ಲ ಅಂತಿನ ನ ಹೇಳೋ ಯಾವ ತಂದನ್ ಹೇಳ ನಿನ್ ಇಲ್ಲ ಅಂತ ನೀನೇ ನನ್ಗೆಲ್ಲ
ಹ್ಮ್ ಹ್ಮ್ ನೀನ್ ಇಲ್ಲಂತ ಅನ್ನಲ್ಲಂತ ನನ್ ಕೇಳೋದ್ ಗಿಳೆಯ ನಿನ್ನ
ಹ ಹ ಹೌದಾ ಹಳತಿ ಮತ್ತೆ ಇದು ಹ್ಮ ನೀನ್ ಏನೋ ಕೇಳ್ತಿದ್ದಲ್ಲಾ ಕಬಾಬ್ ಹೆಂಗ್ ಮಾಡ್ತೀರಾ ನೀವು ಓಹ ನಿಮ್ದಗ್ ಬಾಳ ಮಾಂಸಹಾರಿ ಚೆನ್ನಾಗ್ ಮಾಡ ೀರಂತ ನಮ್ಮಅಮ್ಮ ಕೇಳ್ದ ಬರೀನ್ ಹ್ಮ್ ಆಮ ಸಾರಿ ಮಾಡ ನಮ್ಮ್ ಅಮ್ಮಂಗ ಅಂತ ಇರ್ತೀನಿ ಅದಿ ಅವರೊಂತರ ಒಂದ್ ಒಂದ್ ದಿನ ಕರ್ದ್ ಬಿಡು ಹೇಳ್ತಿನ ಅಾ ಕೊನೆಸಲ ಬಂದಿದ್ಲೆಲ್ಲಾ ಬರ್ಲಿ ಏನ್ನ್ಬೇಕೇಕದು್ ಮಾಡ್ಕೊಟ್ಟ ಆಯ್ತು ಅಂತ ಅಂದ್ರರು ಅದಕ್ಕೆ ಸರಿ ಆಯ್ತು ಅಂತ ನಾನ
ಬರ್ತನ್ ಬಿಡು ನಿಮ್ಮ ಕರ್ದರಂತೆ ತಂದಮೇಲೆ ನನಗೆ ಬರೋಕ ಇಷ್ಟ ಯಾಕಂದ್ರೆ ಅವರೇ ಕರತಾರಲ್ವಾ
ಹ್ಮ ಹೌದೌದು ಹ್ಮ್ ಸರಿ ಆಯ್ತು ಈಗ ಕಬಾಬ್ ಮಾಡೋದ್ ಹೆಂಗಗೆ ಅಂತ ಹೇಳ್ತಿದಿ ನೋಳ ನಾನು
ಏ ಹೇಳ್ಕಣು
ಅದ ಹೆಂಗ್ ಮಾಡ್ಬೇಕಂತಂದ್ರೆ ಫಸ್ಟ್ ಚಿಕನ್ ಎಲ್ಲಾ ಇದ್ರಲ್ಲಿ ವೆಣಿಗಾರಲ್ಲಿ ಮತ್ತೆ ನೀರಗಿ ಚೆನ್ನಾಗಿ ತೊಳಿಬೇಕು ಯಾಕೆಂದ್ರೆ ಅದು ಕ್ರಿಸ್ ಸ್ವಲ್ಪ ಸಾಫ್ಟ್ ಆಗಿ ಎಲ್ಲ ಚೆನ್ನಾಗಿರ್ಬೇಕಲ್ಲ ಮೃದುವ ಆಾಗಿ ಇರ್ಬೇಕಲ್ಲ ಅದು ತಿನ್ನೋಕೆ
ಹ್ಮ ಹಾ
ಇರ್ಬೇಕೂ ಅದೆಲ್ಲ ಮತ್ತೆ ಒಂದ್ ರೋಹಿತ್ ಅದ್ರಲ್ಲಿ ಬೋಸಿ ತಗೋಬೇಕು ಬೋಸಿಗೆ ಸ್ವಲ್ಪ ಮೊಟ್ಟೆ ಕಬಾಬ್ ಪೌಡ್ರು ಮತ್ತೆ ಕ ಜೋಳುದಿಟ್ಟು ಅಂತಾರಲ್ಲ ಜೋಳುದಿಟ್ಟು ಜೋಳು ಕಾನ್ಫ್ಲೋರ್ ಅಂತ ಏನೋ ಬರು ಅದು ಅದೆ ಜೋಳದಟ್ಟು ಅದು ಸ್ವಲ್ಪ ಮೆಣ್ಸುನ್ ಪುಡಿ-ಹ್ ಉಪ್ಪು ಮತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಬೇಕಂದ್ರೆ ಖಾರದ ಪುಡಿ ಹಾಕೋಬೇಕು ಸ್ವಲ್ಪ ಅದ್ ಬಿಟ್ರೆ ಕಲರ್ ಪೌಡ್ರು ಹಾ ಕಬೇಕು ಅದು ಬಣ್ಣದ ಪೌಡ್ರು ಹಾಕಿ ಚೆನ್ನಾಗಿಲ್ಲ ಕಲ್ಸಿ ನೆಕ್ಸ್ಟ್ ಚಿಕನ್ ಹಾಕಿ ಚೆನ್ನಾಗಿ ಅದ ಕಲ್ಸ್ ಕ್ಕೂ ಅದೆಲ್ಲ ಕಲಿಸಿ ಆದ್ಮೇಲೆ ಸ್ವಲ್ಪ ಎಳ್ಳೆಲ್ಲಾ ಸೈಡ್ ಅಲ್ಲಿ ಬಾಣ್ಲಿಲಿ ಉರ್ದು ಇಡ್ಕೋಬೇಕು ಆ ಎಳ್ಳುನಾ ಮೇಲೆ ಚಿ ಚಿಕನ್ ಮೇಲೆ ಹಾಕ್ಬೇಕು ಮತ್ತೆ ಸಣ್ಣ ಕರಿಬೇವುನ ಸೊಪ್ಪ ಸಣ್ಣಂದ ಸಣ್ಣ ಸಣ್ಣ ಕಟ್ಮಾಡ್ಕೋಂಡು ಇಟ್ಕೊಂಡು
ಹ್ಮ್
ಹ ಇಡ್ಕೊಂಡಾದ್ಮಲೆ ಆ ಕರಿಬೇವಿನ ಸೊಪ್ ಮೇಲೆ ಉದುರ್ಸಿ ಒಂದ್ ಐದ್ ನಿಮಿಷ ಆದ್ಮೇಲೆ ಎಣ್ಣೆಗಾಗ ತಿನ್ಬೇಕು
ಓಕೆ ಕಣೋ ನಮ್ಮ ಅಮ್ಮನ ಹತ್ರ ಮಾಡಸ್ಕೊತೀನಿ ನಾ ಕರೆ ಮಾಡ್ತೀನಿ ಆಮೇಲೆ ಹಾ